ಹಾ
ಹಾ ಆರಾಮದಿ ಇಲ್ಲ ಅಕ್ಕ
ಹಾ ಆರಾಮ್ದಿ ನೋಡ್ ಶಬಾನ ನೀನ್ ಆರಾಮಿದೆ
ನಾನು ಆರಾಮದೀ ನೋಡಕ
ಹ್ಮ್ ಏನ್ ಮಾಡ್ತಿದ್ದೇವು ಊಟ ಆಯ್ತು ನೋಡು ನಿ್ದ
ನಮ್ದು ಆಯ್ತ ಏನು ಸ್ಪೆಷಲ್ ಮಾಡಿರಿ ಏನಾದ್ರು
ಹಾ ಮಾಡಿವ್ ನೋಡು ಸ್ಪೆಷಲಿ ಅದೇ ನಮ್ದ್ ಏನಿರ್ತದ ರೊಟ್ಟಿ ಪಲ್ಯನ್ನ ಸ ನಿಮ್ದೇ ಸ್ಪೆಷಲ್ ಅಪ್ಪ ಇವತ್ತ ಹಬ್ಬ ಅಲ್ಲಾ ನಿಮ್ದು
ಹಾ ನಮ್ದು ಸ್ಪೆಷಲ್ ಇವತ್ತು ಚಿಕನ್
ಹ್ಮ್ ನಿಮ್ದು ವೆರೈಟಿ ಇರುತ್ತಪ್ಪಾ ಹ್ಮ್ ನಮ್ದೇನ ಅದೇ ರಾಗ ಅದೇ ಆಡು ಯಾವಾಗ ಅಮಾಸೆ ಬರ್ತ್ ನೋಡು ಏನಾದ್ೂ ಹಬ್ಬ ಬಂದ್ರೆ ಮಾತ್ರ ಹೋಳ್ಗೆ
ಆದ್ರೂ ನಿಮ್ದ್ ಹೆಂಗ್ ಗೊತ್ತಾ ನಮ್ದು ವರ್ಷಕ್ಕೊಮ್ಮಿ ಹಬ್ಬ ಬರುತ್ತೆ ಆದದ್ರ ನಿಮ್ದೇಏನ್ ಅಮವಾಸಿಗ ಒಮ್ಮಿ ಹಬ್ಬಾ ಮಾಡಿದಂಗ ಮಾಡ್ತಿರ್ ನೀವು
ಆ ವರ್ಷಕ್ಕೊಮ್ಮೆ ಅಂತಂದ್ರೆ ಹ ಈಗ ಅಮಾವಾಸ್ಯಗಮ್ಮ ಅಂತಂದ್ೂನು ಏನಾದ್ರು ಹಬ್ಬವೇ ಅಂದ್ರೆ ನಮ ಇದ್ದೇ ಇರ್ತಾವ
ಹ್ಮ್ ಅದೇ ಅಂತಿನ ಅಮಾಷಿ ಮಾಡ್ರೆ ಹೋಳ್ಗಿ ಮಾಡ್ಕೊ ಹಕೊಂಡನ್ ತಿಂತೀರಿ ನೀವು
ನೀವು ಚಿಕನ್ ತಿಂತೀರಲ್ಲ ಚಿಕನು ಮಟನ್ ಎಲ್ಲ ತಿಂತೀರಪ್ಪ ಪ್ಪ ನೀವು ನಿಮ್ಗೆ ಅವಾವಾಗ್ ಬೇಕೋ ನಿಮ್ಗೆ ಅದೇ ಹಬ್ಬ
ಹ ಅದನ್ನೇ ಅಬಾ ನಮಗೆನ್ನು ಇಲ್ಲ ಒಂದ್ ರೀತಿ ನಾ ಅನ್ಕೋತೀನಿ ಹ್ಮ್ ನಾ ಏನ್ ಅನ್ಕೋತನಿ ಒಂದ್ ರೀತಿ ಅ ನೀವ್ ಅಂದ್ರೆ ಅಮ್ಮಾಸ ಹಿಂಗ ಸ್ಪೆಷಲ್ ಹೋಳ್ಗಿ ಸ್ವೀಟ್ ಪಿಕ್ಸ್ ಇದ್ದೇ ಇರುತ್ತೆ ನಾವಿದೆಗೆ ಅಂತ ಹೇಳಿ ನಾ ಅಮಾಸೆ ಇದ್ದಿದಿನಾ ರೊಟ್ಟಿ ಮಾಡ್ಕೊಂಡು ತಿಂತೀವಿ ನಾವು
ಹಾ ನೀವು ಹಂಗೆ ನೀವು ಪಾಳಸಲ್ಲ ನಾವು ಪಾಸ ಹೊತ್ನಾಗ ಇದು ಮಾಡಂಗಿಲ್ಲ ನಾ ನಮ್ದ ಜನಾನು ಕೆಲವೊಂದು ಹಿಿಂದಗಳು ತಿಂತಾರ ಚಿಕನು ಮಟನು ಎಲ್ಲಾ ಮೊಟ್ಟೆ ತಿಂತಾರ ಹಂಗೇನಿಲ್ಲ ಆದ್ರೆ ಅಮಾವಾಸ್ಯ ದಿನ ಮಾತ್ರ ಇವರು ಅದನ್ನ ಅಂಂತದ್ದ ತಿನ್ನಂಗಿಲ್ಲ ಉಳಕೆ ಟೈಮ್ ಅಲ್ಲ ಎಲ್ಲ ತಿಂತಾರಾ ಹಬ್ಬ ಹರಿದಿನ ಅಂತ ಟೈಮ್ ನ ತಿನ್ನಲ್ಲ ಉಳಕೆ ಟೈಮ್ನ ತಿಂತಾರ ನೀವ ಅಂದ್ರೆ ಕಂಟಿನ್ಯೂ ಅಲ್ಲ
ನಮ್ದ ಎಲ್ಲಾನೂ ಕೈಂಟೀನ್ಯ ಒಂದ ದಿನಾನ ಗ್ಯಾಪ್ ಇಲ್ಲ ನೋಡು ಯಾವಾಗ ಬೇಕಾದ್ರೂ ತರಬಹದು ಯಾವಾಗ ಬೇಕಾದ್ರೂ ತಿನ್ಬಹದು
ಅಂದ್ರೆ ಅದು ಜಾಸ್ತಿ ತಿನ್ಬಾರ್ದಲ್ಲ
ತಿನ್ಬಾರ್ದು ಯಾಕಂದ್ರೆ ಅದು ಕಾವಾಗುತ್ತಲ್ಲ
ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ
ಹ್ಮ ಕಾವಾಗುತ್ತಾ ಅದಕಂದ್ರೆ ಎಂಟ ದಿನ ಹದನೈ ದಿನನ್ಕ ಹಿಂಗ ತಿಂದ್ರೆ ನಡಿತೈತಿ ಹಿಂಗ ಡೈಲಿ ಇದ್ರ ಆಗಲ್ಲ ನಮ್ಗೆ ನಾವ್ ತಿಂತೀವಿ ನೋಡು ಒಂದ್ ದಿನ ಎರಡ್ ದಿನ ಆ ಕಂಟಿನ್ಯೂ ತಿಂದಿವವಂದ್ರ ಹದ್ನೈದ ದಿನ ಆದದ್ರ ಸನಗೆ ಹೋಗಂಗ ಆಗಲ್ಲ ಅಷ್ಟು ಬೇಜಾರು ಅನ್ಸಬಿಡ್ದ ತಿನಾಕ
ಬೇಡ ಅನ್ಸತ್ತನಾ ಹ್ಮ್ ಇದು ನಮ್ದಿಲ್ಲಪ್ಪ
ನಿಮ್ದ ನಿಯಮ ನೀತ್ಯ ಬಾಳ ಅದ
ನಾವ್ ಅಂದ್ರೆ ಅವಾಗವಾಗ ಯಾವಾಗ್ ಬೇಕ ಅವವಾಗ ಸಜ್ಜಿಕಾ ಅದು ಇದು ವಾರ ಹಿಡ್ದಿರ್ತಿವಲ್ಲಾ ಮತ್ತ ಮತ್ತೆ ಹಬ್ಬಗಳು ಹಬ್ಬದ ಟೈಮ್ನಾಗ ಜಾಸ್ತಿ ಹೋಳ್ಗಿ ಮಾಡ್ತೀವಿ
ಹೌದು
ಫಿಕ್ಸ್ ಅಂದ್ರೆ ನಮ್ದು ಒಂದು ತಿಂಗಳಾಗ ಒಂದ್ ಸತ್ತೆ ನ ಹೋಳಿಗಿ ಮಾಡೇ ಮಾಡ್ತೀವಿ ನಾವು ಆ ಹಬ್ಬ ಈ ಹಬ್ಬ ಆಮಸಿ ಈಗಂತೂ ಫಿಕ್ಸ್ ಮಾಡೇ ಮಾಡ್ತೀವಿ
ಹೌದೌದು ಹೌದು ಹಂಗೆ ನಿಮ್ದು
ಹಾ ಏನ್ ಕೆಲ್ಸದ ಆಯ್ತಾ ಸಬ್ಬು ಎಲ್ಲಾ
ಹ್ಮ್ ಕೆಲ್ಸ ಆಯ್ತು ಇವಾಗ ಕಸ ಬಂಡೆ ಮಾಡ್ಬೇಕು ಬಂಡೆ ಮಾಡಿ ಮತ್ತೆ ಸಂಜಕ ಚಿಕನ್ ಮಾಡ್ಬೇಕ ನೋಡ್ ಮತ್ತೆ
ಮತ್ತ ಬೆಳಗ್ಗೆ ಮಾಡಿರಿ ಮತ್ತೆ ಸಾಯಂಕಾಲ
ಇವಾಗ ಯಾಕಂದ್ರೆ ನಮ ಹಬ್ಬ ಐತಲಾ ಕುರ್ಬಾನಿ ಅಂತೇಳಿ ಓತ ಕೊಯ್ತಾರ ಕೊಯ್ತಾರಲ್ಲ ಏನವ ಆಡ ಓತ್ ಓತ್ ಅದು ಹ್ಮ್ ಅ ಅದು ಕೊಯ್ತಾರ ಕೊಯ್ದೇನದ ಎಲ್ಲಾರ ಮ ಎಲ್ಲಾ ಊರಿಗೆ ಹಂಚ್ಕೊ ಹಂಚ್ತಾರ ಅದು ಹ ಹಂಚಿ ಏನದ ಮನೆ ಮನೆಗ್ ಕೊಡ್ತಾರ ಸ್ವಲ್ಪ ಸ್ವಲ್ಪ ಸ್ವಲ್ಪ ಅದು ಸುಮ್ನೆ ಇಟ್ರ ಕೆಡ್ತದಅಲ್ಲ
ಹಾ ಹಾ ಹಾ ಅಲ್ಲ ಇವಾಗ ಬೆಳಿಗ್ಗೆ ಮಾಡಿರಿ ಮತ್ತೆ ಸಾಯಂಕಾಲ ಅದೇ ಅಂದ್ರೆ ನೀವು ಹ್ಮ್ ಓ ಹಂಗ
ಇಲ್ಲ ಬೆಳಗ್ಗೆ ಈಗ ನಿನ್ನೆ ಏನಿತ್ತಾ ನಿನ್ನೆ ಹಿರಿಯರ ಹಬ್ಬ ಇತ್ತು ನಿನ್ನೆ ಹಿರೇರಬ್ಬಾ ಅಂದ್ರೆ ಸತ್ ಸತವರದು ಅವ್ರ್ದು ನೈವಿದ್ಯ ಮಾಡ್ತೀವಿ ನಾವು
ಹಾ
ಹಂಗ ನಿನ್ನೆ ತಂದಿದ್ರು ಹಿರಿಯರ ಹಬ್ಬಕ್ಂತ ನಿನ್ನೆ ತಂದಿದ್ರು ಚಿಕನ್
ಹ್ಮ್
ನಿನ್ನೆ ತಂದಿದ್ದೆ ಮತ್ತೆ ಇವತ್ ಬೆಳಗ್ಗೆ ಅದೇ ಮಾಡೀಿ ಇವಾಗ ಮತ್ತೆ ಕೊಡ್ತಾರಲ್ಲ ಫ್ರೆಶ್
ಹ್ಮ್ ಹ್ಮ್ ಹ್ಮ್
ಮನೇಲಿ ಫ್ರಿಜ್ ಇಲ್ಲಾ ಏನಿಲ್ಲಾ ಇಡ್ಬೇಕಂದ್ರ
ಹಾ ಅಂದ್ರೆ ಈಗ ಮಾಡಿ ಬಿಡ್ಬೇಕು ಫ್ರಿಜ್ ಇದ್ರೆ ನಾಳೆ ಹಂಗ ಮಾಡ್ಕೊಬೋದನಾ
ಹ್ಮ ಮಾಡ್ಕೊಬಹದು ಅದ್ಕ ಇವಾಗ ಮಾಡ್ಬೇಕ ನೋಡ
ಈಗ ಅದನ್ನು ಸಾಯಂಕಾಲ ಮಾಡ್ಬೇಕಾ
ಹ್ಮ್ ಸಾಯಂಕಾಲ ಎಡಕೆ ಯಾಕಂದ್ರೆ ಈಗ ಇರೋದೇ ಅಮ್ಮ ನಾನ್ ಇಬ್ರೇ ಇದ್ದೀವಿ ಇಲ್ಲಿ
ಹಾ
ಸುಮ್ಮ ಸಿಂಪಲ್ ಆಗಿ ಮಾಡ್ಕೊಂಡ್ಬ ಬಿಡ್ತೀವಿ
ಹ್ಮ್ ಹ್ಮ್ ಅಮ್ಮ ಅಮ್ಮ ಎಲ್ಗ್ ಹೋಗ್ಯಾರ
ಅಮ್ಮ ಅಲ್ಲಿ ಹಣ್ಣ ಮಾರ್ತಾರಲ್ಲ
ಹಾ ಇದಕ್ಕೆ ತಮ್ಮ ಕೆಲ್ಸಕ್ ಹೋಗ್ಯಾರನಾ
ಹ್ಮ್ ಅಲ್ಲಿ ಹೋಗ್ಯಾರ ಅವರು ಬೆಳಗ್ಗೆನೆೇ ಹೋಗ್ಯಾರ ಅವ್ರು ಎಲ್ಲಾ ಕೆಲ್ಸ ಕೆಲ್ಸ ಮಾಡ್ಕೊಂಡ್ ಹೋಗ್ಯಾರ ಇವ ನಾ ಮನೇೆಯಲ್ಲಿ ಒಬ್ಬ ಹಬ್ಳ ಇದ್ದೀನಲ್ಲಾ ಇವಾಗ ನಾನನ್ ಸ್ವಲ್ಪ ಸಂಜೆಕ್ ಒಂದ ಆಗ ರೊಟ್ಟಿ ಸ್ವಲ್ಪ ಚಿಕನ್ ಮಾಡಿದ್ನ ಅಂದ್ರೆ ಮತ್ತೆ ಇಬ್ಬರು ಊಟ ಮಾಡಿ ಮಲ್ಕೋಬಹುದು
ಹ್ಮ್ ಹ್ಮ್ ಹಬ್ಬ ದಿನ ರೊಟ್ಟಿ ಮಾಡ್ತ್ರಿ ಶಬು ನೀವು
ಹ್ಮ ನಮ್ಗೇನ ನಿಯಮನತ್ಯ ಏನೀಲ್ಲ
ಹಾ ಹಾ
ಯಾವಾಗಾದ್ರೂ ಮಾಡ್ಬೋದು ಯಾವಾಗಾದ್ರೂ ತಿನ್ಬೋದು
ಚಲೋ ಬಿಡು ಒಂದ್ ರೀತಿ ನಿಮ್ದು ನಮ್ದ ನಿಯಮನತ್ಯ ಜಾಸ್ತಿ ಮ ಅಂದ್ರೆ ಪ ನೈವೇದ್ಯ ಮುಟ್ಟಂಗಿಲ್ಲ
ಹ್ಮ್ ಯಾಕಂದ್ರೆ ನಿಮ್ದು ದೇವರು ಸ್ಟ್ರಾಂಗ್ ಇರ್ತಾರಲ್ಲ ಮನಲಿ ಇರೋ ದೇವ್ರೇ ಸ್ಟ್ರಾಂಗ್ ನಿಮಗ ಆ ದೇವ್ರು ಈ ದೇವ್ರ ಅಂತ ಅಂತ ಹೇಳಿ ನಮಗ ಏನಿಲ್ಲ ಇರೋ ಒಬ್ಬ ದೇವರು ಅಲ್ಲ
ಹ ಎಲ್ಲ ಒಂದೇ ಶಬು ಎಲ್ಲಾ ಒಂದೇ ದೇವ್ರು ಅಂದ್ರೆ ಸುಮ್ನೆ ಹಿಂಗ ಏನ್ ಅಂತಾರಲ್ಲ ಎಲ್ಲಾ ತರ ಬದಲಾವಣೆ ಈಗೆ ಎಲ್ಲಾ ದೇವ್ರು ಒಂದೇನೆ ಪರಮಾತ್ಮ ಅಂದ್ಮೇಾಲ ಪರಮಾತ್ಮನೇ ನೀವು ಅಲ್ಲ ಅಂತೀರಿ ನಾವ್ ಪರಮಾತ್ಮ ಅಂತೀರಿ ಆದ್ರೆ ಇಲ್ಲಿ ಹೆಂಗಂದ್ರೆ ಸಂ ಸಂಸ್ಕೃತಿ ಮೊದ್ಲಿಂದ ಬಂದಿರ್ತಕ್ಕಂಥ ಪರಂಪರೆ ಒಂದು ಏನ ಇದ್ನು ಅದು ನೇನಿ ಗಿಡ ಇತ್ತು ಅಂದ ಹಸಿೀರಿ ಹಾಕಿದ್ರು ಅದಕ್ಕ ನಮಸ್ಕಾರ ಒಡೇದ ಅದಕ್ಕಕ್ಕೆ ನೈವೇದ್ಯ ಹೋಗಿಡದೇ ಹಿಂಗ ಹ ಎಲ್ಲ ರೀತಿ ಹಂಗ ಹ್ಮ್ ಒಂದು ಎಲ್ಲ ಒಂದಿಷ್ಟು ಅಲ್ಲ ಸ್ವಲ್ಪ ಏನಂದ್ರೆ ಹಿಂಗ ಮೂರ್ತಿ ಬಂದಿತ್ತ ಅಂದ್ರ ದೇವ್ರೇ ನಾಗಪ್ಪನ ಹಿಂಗ್ ಅನ್ಕೊಂಡು ಹೋಗಿ ನೈವೇದ ಇಡೋದು ಅದು ಮಾಡೋದು ಮಾಡ್ತದ ಅಂದ ಏನಂತಾರಲ್ಲ ನ ಮಾಲವುೂ ಅಂತ ಹೇಳ್ತಾರಲ್ಲ ಹಂಗ ಹ್ಮ್ ದೇವ್ರೊಬ್ಬ ನಾಮ ಅಲವು ಅಂತಾರಲ್ಲ
ಹಲವು ಅಂತೇಳಿ
ಹಾ ಅಷ್ಟೇ ಎಲ್ಲ ಒಂದೇನೆ ಹ್ಮ್
ನಮ್ ಮನೇಲ್ಲೇನೆ ನಮ್ ಮನೆ ಬಾಜುನೆೇ ನಿಮ್ ಮಂದಿ ಹಂದು ಮಂದಿನೇ ಅದಾರ ಅವರು ಅಮಾಸಿಗೆ ಎಷ್ಟ್ ಕಾಯಿ ಹೊಡಿಬೇಕ ಅವ್ರ ಅನ್ನೊಂದು್ ಕಾಯಿ ಹೊಡಿತಾರ ಅವ್ರ ಅಮಾಸಿಗೆ
ಹ್ಮ್ ನಾವು ಅಷ್ಟೇ ನಾವು ಒಂಬತ್ತು ಇಲ್ಲಾಂದ್ರೆ ಹನ್ನೊಂದು ಕಾಯಿ ಹೊಡಿತೀವಿ ಅಮಾಸೆಗೆ
ನಾನು ನಾನು ಕೇಳಿ ಶಾಕ್ ಆಗ್ಬಿಟ್ಟೆ ಒಮ್ಮೆ ನಾನು
ಯಾಕ ನೀವ್ ಓಡ ಯಾವ ಕಾಯಿನ ಬಳಸಲ್ಲ ನೀವು
ತಿಂಗಗಳಿಗೊಮ್ಮೆ ಅನ್ನದ್ ಕಾಯಿ ಬೇಕಕ್ ನೋಡವ ಅಂತಂದ ಅನ್ನನ್ನ ಇದೇನೇವ ಯಾವ ದೇವರು ಯ ೇವ್ರು ಇಟ್ಕೊಂಡಿದ್ ಮನ್ಯಾಗಂದೆ ನಾನು ಮನ್ಯಾಗನಾನ ಯಾಕ ಅಕ್ಕಿ ಅಂದಲಲು ಅನ ಅಕ್ಕಿ ಏನಂದ್ಲು ಇಲ್ಲ ಎಲ್ಲಾ ದೇವ್ರಗ ಹೊಡಿಬೇಕಲ್ಲ ದ್ಯಾಮವಾಗ ಹಣಮಾ ದೇವ್ರಿಗೆ ಲಕ್ಷ್ಮೀಗ ಏನೋ ವಾಳಂದು ಹೆಸರು
ಹ ಇಲ್ಲ ಯಾಕಂತಂದ್ರೆ ಅಮಾಸಗ ಒಂದ್ಸತಿ ಊರಾಗ ಇರಂತ ದೇವರು ಅವರು ಮನೇೆಯಲ್ಲಿ ಹಿರಿಯರು ಹೋಗಿರ್ತಾರಲ್ಲ ಅವ್ರ ಫೋಟೋಕ ಮನಿ ದೇವ್ರಿಗೆ ಹಂಗ ಅಂತೇಳಿ ಎಲ್ಲಾ ಲೆಕ್ಕ ಮಾಡಿ ಒಷ್ಟು ದೇವ್ರಿಗೂ ಕಾಯ ಉಡಿತರ ಹ್ಮ್
ಹೌದು ಹಂಗೆ ಇವಾಗ ಹಂಗೆ ನೋಡೋದು ಜಾಸ್ತಿ ಜನ ನಿಮ್ಮ ಮಂದಿ ಜಾಸ್ತಿ ದೇವ್ರನ್ನ ನಂತಾರ ಹೌದು
ಹ್ಮ್ ಜಾಸ್ತಿ ದೇವ್ರ ನ್ ತರಾ ಮತ್ತೆ ಆಮೇಲೆ ಏನಾದ್ರು ಸ್ವಲ್ಪ ಕೆಲಸ ಕೆಲ್ಸ ಆಗ್ಬಿಟ್ಟು ಅಂದ್ರೆ ಪೂರ ಜಗ್ಗೆ ನಮ್ದ ಬಿಡ್ತಾರ ಅ ದೇವ್ರರಿಗೆ ಹ್ಮ್ ಹ್ಮ ನಿಮ್ಮ್ ಮಂದಾಗ ಹೆಂಗಂತ ಅಂದ್ರೆ ಇದು ನೀವು ಮಣ್ ಮಾಡಿ ಜಳಕ ಮಾಡಿ ಮಣ್ ಮಾಡಕ್ ಹೋಗ್ತಿರ ನಮ್ಮಂದಾಗ ಹಂಗಲ್ಲ ಮಣ್ ಮಾಡಿ ಬಂದು ಜಾಗ ಮಾಡ್ತೀವ್ ನಾವು
ಹೌದು ಮತ್ತೆ ಏನು ಮತ್ತೆ ಇದಕ್ಕ ಹೋಗಿ ನೋಡು ಮನ್ ಮಾಡಕ್ ಹೋಗಿರ್ತಿ ನೋಡ್ ನಾ ಮಂದಿ ಮತ್ತೆ ಬಂದ ಮನ ಬಂದ್ ಜಳಕ ಮಾಡಲ್ಲವ ನಾವು
ನೀವು ಮಾಡಲ್ಲ ನಾವವು್ ಮಾಡ್ತೀವಿ
ಮಾಡ್ತೀರಿ ಮಾಡ ಜಳಕ ಮಾಡತ್ತನ ನೀವ್ ಏನು ಊಟಾನೇ ಮಾಡಲ್ಲ
ಏನು ಮಾಡಂಗಿಲ್ಲ ಎಲ್ಲಾ ಮನೆಗನೆೇ ಎಲ್ಲಾ ತೊಳತಿೀವಿ ಎಲ್ಲಾ ಮಾಡ್ತೀವಿ ಹಂಗ್ ಮಾಡ್ತೀವಿ ನಮ ನಮ್ಮಿ ಇದಟ್ರೊಳಗೆ ಹ್ಮ್ ಏನ್ ಶುಭು ಮ ಮತ್ತೆ ಹ್ಮ್ ಮಗನ್ ಬಿಟ್ಟು ಹೆಂಗ ಇರ್ತಿದೆ ನೀನ
ಈ ಕೆಟ್ಟು ಬ್ಯಾಸ ಹಾಕತದ ನನಗ ಬಾ ಮನ್ಯಾಗ ಮಕ್ಕಳ ಆಗತ್ತನ್ ಮಧ್ಯಾಹ್ನ ನಿನ್ನೆಯಿಂದನೂ ನಿದ್ದೆ ಇಲ್ಲ ಮಧ್ಯಾಹ್ನ ಅವ ಇದ್ದಾಗ ಅವ ಯಾವ ಮಕ್ಕೊತನ ನಾನು ಅವ ಮಕ್ಕೊತಿದ್ದೆ ಒಮ್ಮೆ ಐದ್ ಗಂಟೆದ ನ ಮಕೋತಿದ್ವಿ ಇಬ್ರು ನಿನ್ನೆ ಕಳಸ ನೀ ನನಗೂ ನಿದ್ದೆ ಇಲ್ಲ
ಹ್ಮ್
ಹೊಟ್ಟೆ ನಿದ್ದೆ ಸುಮ್ ಮಕೋಬೇಕಂತ ಮಕ್ಕಕೋತೀನಿ ಎಲ್ಲೆಲ್ಲ ನಿದ್ದೆ ಬರೋಲ್ಲದು ಏನಿಲ್ಲ ಸು್ದ್ದೆ ಅಡೋದೆ ಒದ್ದ್ಯಾಾಡದೆ
ಹಾ ಮತ್ತೆ ಅವನ್ ಇಲ್ಲಲ್ಲ ಮತ್ತೆ ಬೇಜಾರಾಗುತ್ತ ಮನ್ಸ ಬರಲ್ಲಲ್ಲ
ಮನ್ಸ ಬರ್ರ ಅವ್ ಇದ್ರರು ಸ್ವಲ್ಪ ಏನಾರ ಹೊದರ್ಕೋತ ಅಲ್ಲಿ ಹೋಗಮ್ಮ ಇಲ್ಲಿಗ್ ಹೋಗಮ್ಮ ಅಂಗಡಗ್ ಹೋಗಮ್ಮ ಅ ಕೊಡು ಇದು ಕೊಡು ಅವ್ನಿಗೆ ಊಟ ಮಾಡ್ಸೋದು ಇಲ್ಲ
ಅಲ್ಲೇ ಟೈಮ್ ಆಗ ಹ್ಮ್ ಹಂಗಗೆ ಆಗತ್ತ ನೋ ಮಕ್ಕಳ ಇರ್ಲಿಕ್ಕ ಅಂದ್ರೆ ಈಗ ಅಲ್ಲಿ ಅಣ್ಣ ಮನಸ್ಸು ಬರುತ್ತೆ ನಿನ್ಗೆ ಮನಸು ಬರಲ್ಲ ಅಣ್ಣ ಆರಾಮಾರಾ ಹ್ಮ ಹ್ಮ್ ಏನ್ ಮಾಡ್ತಾರ ಅಣ್ಣ ಕೆಲ್ಸ
ಅ್ಣ ಪಂಚಾಯತಿ ವರ್ಕ್
ಏನ್ ಮಾಡ್ತಾರಪ್ಪ
ಅಂದ್ರೆ ಇವಾಗ ಜಾಬ್ ಕಾರ್ಡ್ ಇರ್ತಾವಲ್ಲ ಆ ಜಾಬ್ ಕಾರ್ಡ್ ಮೇಲೆ ಕೆಲ್ಸ ಮಾಡಿಸ್ತಾರ ಇವ್ರನಿಂದ ಏಳ್ನೂರ್ ಜನ ಲೇಬರ್ ಅದಾರ
ಹಾ
ಒಂದ್ ವಾರ ಹಾಕಿದ್ ಅಂದ್ರ ಇಪ್ಪತ್ ಸಾವಿರ ಹೆಂಗ ಸಿಗುತ್ತೆ ಒಂದ್ ವಾರಕ್ಕೆ
ಅಣ್ಣಗ
ಹಾ
ಹಾ ಆ ಕೆಲ್ಸ ಮಾಡ್ತಾರ ಅಣ್ಣ ವಾರಕ್ ಇಪ್ಪತ್ ಸಾವಿರ ಆಗತ್ತಾ ಅಣ್ಣಗ
ಎರಡ್ನೂರ್ ಜನ ಲೇಬರ್ ಅದಾರಲ್ಲ ಒಬ್ಬೊಬ್ಬರು ದಡ್ನೂರ್ ರೂಪಾಯಿ ಹಂಗ್ ಕೊಡ್ತಾರ ಹಾಕಿದಕ್
ಹಾ ಹಾ ಅದನ್ನ
ಹ್ಮ್ ಆ ರೀತಿ ಕೊಡ್ತಾರ ಹಂಗಾಗಿ ಆಗುತ್ತ ಇವಾಗ ಏನದ ಮನ ಹೊಲ ಐತ್ ಇ ಏಡ್ ಎಕರೆ ಅದು ಸ್ವಲ್ಪ ಇದು ಸ್ವಲ್ಪ ಮಾಡ್ಕೊಂಡ್ ಹೋಗ್ತಾರ ಅವರು
ಹ್ಮ್ ಹುಷಾರ್ ಇರ್ಬೇಕೇಕ್ ನೋಡ್ರ ಶಬು ಹುಷಾರಿದ್ದು ಮಾಡ್ಕೊಂಡ್ ಹೋದ್ರೆ ಸಾವಿರದಾರಿ ಬದಕಕ
ಹಾ ಅಷ್ಟೇ ನೋಡ್ ಮತ್ತೆ ಏನಿಲ್ಲ ಹುಷಾರ ಅದಾನ ಬಾಳ್ ಹುಷಾರ ಅದಾನ ಸೆಕೆಂಡ್ ಪುಷಿ ಆದ್ರೂ ಹುಷಾರ ಅದಾನ
ಇವರು ನಮ್ಮ್ ಮನವ್ರು ಏನು ಕಲ್ತಿಲ್ಲ ಏನಿಲ್ಲ ಡ್ರೈವಿಂಗ್ ಒಂದೇ ಬರುತ್ತಾ ಅದು ಸ್ಕೂಲ್ ಬಸ್ಸಗಾರ ಏನ್ ಮಾಡ್ತ ತಿಂಗಳಿಗೆ ಹದ್ನೆಂಟಟ್ ಸಾವಿರ ಕೊಡ್ತಾರ ಅವ್ರಿಗೆ ನನ್ಗೆ ಐದ್ ಸಾವಿರ ಕೊಡ್ತ
ಇರ್ಲ್ ಬಿಡು ಅಲ್ಲೇ ಅಡ್ಜಸ್ಟ್ ಆಗತ್ತೆ ನಿಮ್ಗು
ಮತ್ತೆ ಅದು ಇದ್ರಿಂದ ಆಗಲ್ಲಲ್ಲ ಸರಿ ತೋಶಬು ಫೋನ್ ಬರಕತ್ತದ ಆಮೇಲೆ ಹಸ್ತೀನಿ ಹ್ಮ್